ಹಲೋ ಹ್ಮ್ ಆ ಮೂಗಿನ ಮ್ಯಾಗೆ ಸಿಟ್ಟ್ ಇರ್ತದ ನೋಡೊ ಅಲ್ಲಿ.
ಸುಮ್ ಮಾಡ್ತಾನ ಮಜಾಕ್ ಮಗ.
ಬೇಕಂತೇ ಮಾಡ್ತನವ್ ಮಜಕನಕ್ಕ ಏನ್ ಮಕ್ಳ ಇವ್ರು ನೋಡಮ್ ಹೆಂಗ್ ಮಾಡ ತರಂತ ಮಾಡ್ತಾನ. ಹ್ಮ ಮಗ ಈಗ ಹೋಗ್ಯನ ಎಲ್ಲಿಗೆ. ಹಚ್ಚಿದ್ರು ಒಂದೊಂದ್ ದಿನ ಹಚ್ಚಿದ್ರಿ ಮೂರ್ ಮೂರ್ ಕಾಲ್ ಹಚ್ಚಿದ್ರು ಹಚ್ಚಲ ಹೊಳ್ಳಿ ಮಗ. ಅಲ್ಲೆಲ್ಲಿ ಬಿಜಾಪುರ್ಗ ಹೋಗ್ಯನಂತ ಅವ್ರ ಅಕ್ಕರೂರಿಗಿ.
ಹ್ಮ್
ಅದಾಗ ಹೋಗೇನ ಎಲ್ಲೇ ಹಚ್ಚ್ಯಾನ್ ಮಗ.
ಹ್ಮ ಈಗ
ಎಲ್ಲಿಗಾರ ಹೋಗಿದ್ನಂದ್ರ ಒಟ್ಟ ನೆನ್ಸಿಗೆ ಯಾವಾಗ ಖಾಲಿ ಕುಂತಿರ್ತಾನ ಅವಾಗ ಹಚ್ತಾನ ಹಚ್ಚಿದಾಗ ಒಟ್ಟ ಮಾತಾಡ್ಬೇಕ ನಾವು.
ಸ
ಹ್ಮ
ಹೆಂಗೆ
ಮಾಡ್ಯನಾ.
ಸ್ವಲ್ಪ ಹಂಗೆ ಮಾತಾನ ಸ್ವಲ್ಪ
ಚಲೋ ಇದ್ರ ಏನ್ ಮಾತಾಡ್ಲು ಚಲೋ ಇದ್ ಇಲ್ಲ ಆಡ ಆಡನೆ ಆಡಕ್ ಕರ್ಸ್ಕಂತು ಹುಚ್ಚ ಹಯ ಹ ಆಯ್ತ್ ಯಾಡ್ ಸೆಕೆಂಡಲ್ಲಿ ಜರ ಜರ ಹ.
ಸಾಕೋ ನೋ ಇಸ್ ಮಾಡೆ
ಸಾಂಗ್ ಹಾಡ್ಲ್ಯ. ಏ ಮುರೆ ಮುರು ಪೆಗ್ಗಿಗೆ ಹಾಡ್ಲೇನು ಮುರೆ ಮೂರು ಪೈಗ್ಗಿಗೆ. ರಮೇಶನುಡಿಗೆ ಬಂದರೆೆ. ಹೊಸ ಹುಡುಗಿ ಸಿಕ್ಕಳೆ ನಮ್ ಜತೆ ಇಲ್ಲಿ ಮಾತಾಡದು ಬಿಟ್ಟಳೆ. ಜೂನಿಯರ್ಸ್ ಬರ್ತಾರಂತಲ್ಪಾ ಈಗ ವಜ್ಜದ ನಿಂದ.
ಏ ಇಲ್ ಬರ್ಲಾ ಬರ ಬಾಗಲು
ಅದೇ ಮತ್ತ ಈಗ ಆಯ್ತಿನ ಒಂದ್ ಐದಾರ ತಿಂಗಳ.
ಹ್ಮ ಮತ್.
ನಾಕ್ ತಿಂಗಳ ಆಗ್ಯದ ಮತ್ತ ವಜ್ಜ ಅದ ಈಗ ವಜ್ಜೆ ಅದ ತ್ತ ಡು ಅವತ್ತ ಐದಾರ ತಿಂಗಳ ಅಂದ್ರೆ ಏನು ಈಗ ನಿನ್ ಸೆಕೆಂಡ್ ಇಯರ್ ಅನ
ಹ್ಮ
ಹಾ
ಸೆಕೆಂಡ್ ಇಯರ್.
ಇನ್ನು ತರ್ಡ್ ಇಯರ್ ಫೋರ್ತ್ ಇಯರ್ ಫಿಪ್ತ ಇಯರ್. ಇನ ಕೆರಿಿಯರ್ ನಾಕ ವರ್ಷ.
ಹ ಹೇಳಡ್ದ ಟ್ರಿಪಿನ್ ಹ್ಮ್ ನಾಕುವರಿ ಕೂಡ ಹೀನ ಎಸ್ಟ್ ಷ್ಟತ್ದಂದೆ ಟ್ರಿಪ್ಪಿನ್ ಗೊತ್ತಿಲ್ಲ.
ಟ್ರಿಪ್ ಅಂದ್ಯಾ ಟ್ರಿಪ್ ಒಡ್ಯ್ಯಾಡ್ತೀರಿ ಬಿಡ್ರಿ ಸೌಕರಿ ರೀ ನಡೀತ್ ನೀವ ಏನ್ ಆರಾಮ್
ಎಲ್ ಸೌಕಾರೋಪ.
ಈಗೆ ಈಗೆ ಈ ನಮನ್ ಹೋಯ್ತಿದಿ. ಈಗ ಒನ್ ಡೇ ಹೋಗೋ ಟ್ರಿಪ್ಗಳು ಒನ್ ವೀಕ್ ಟ್ರಿಪ್ ಆತಾವವು.
ಇಇಇ ಹ್ ಎಲ್ಲೇ ಹಂಗಿ ಹೆಂಗಿರಲ್ಪ ಕ್ಲ್ಯಾನಿಸ ಮಾಡುವರಲ್ಲಿ ಬಟಲ್ಲಿ .
ಯಾರ್ ಬೈತಾರ ನಿಮಗ
ಹೇ ಭಿತರ ಟೀಚರ್ಸ್ ಗೊತ್ತೀದಿದರ
ಹ ಬೇಯಲ್ಲ ಎಲ್ಲಿ ಬೇಯ್ತಾರ ಅಲ್ಲ ನನಗೇನ್ ಡೌಟ್ ಇಲ್ಲ ಬೈಯದವರು
ಬೈತಾರ ಲೇ ಅಪ್ಪ
ಎಲ್ಲಿಂದ ಬೈತಾರ
ಏನ್ ಹೆಂಗ ಗೊತ್ತ ಈಗ ನಂಬಲಿ ನಾ ಬಂದಾಗಿಂದ ಸ್ ಟು ಒನ್ ಸ್ಟಿ ನಿನವು ಕಾಲ್ ಜಾ ಅದು ನಿನಗ ಜಾಸ್ತಿ ಅದಾವ್ ಕಮ್ಮಿ ಅದ್ ದ ಅ ಹಲೋ ನಮ್ಮ ದೋಸ್ತ ನಂಬರ ಗಸ ನೀ
ಹ್ಮ
ಅವನು ಟಕ್ ಮಾಡ್ತಾನಿ ನಿನಗ ನಿನಗ ಇದು ನನ್ ಹಚ್ಬೇಕಂದ್ರೆ ನೀನು ಕಬಾ ನನಗ ಹಚ್ಸ ಹ
ಹಾ
ನಿಂಗ್ ಟಾಸ್ಕ್ ಬೇಡಪ್ಪಾ ಅಂದ್ರೆ ನಾನ ಅನ್ ಬಸ್ಪಂತಸ್ನ
ನಿನ್ ಫೋನ್ಲಿಂದ
ಅಬೋಸ್ತನ್ ನಂಬರ್
ನಾ ಹಚ್ಚಂಗಿದ್ರ ನಿಮ್ ದೋಸ್ತನ್ ನಂಬರ್ಗ ಹಚ್ಚಲಿ
ನೀ ಹಚ್ಚಿದ್ರ ನನಗ್ ಹಚ್ಚ
ಹ
ನಿನಗ ಟಾಸ್ಕ್ ಬೇಡ ನನಗ ನನಗ ಬೇರೆ ಹಚ್ಬೇಕಂದ್ರ ನನ್ ದೋಸ್
ಅ ಹಂಗಚ್ಚಚ್ಚತ್ದ ನಿಮ್ ದೋಸ್ತಿಗ ನನ್ಗ್ ಬ್ಯಾಡ್ ಹನುಮಂತ ನೀ ಅಲ್ಲೇ ಹಚ್ಚಗಂತು ಕೂಡ ನ ಇಲ್ಲೇ ಕೂಡುದನ ಅಂದೆನ
ಅಲ್ಲಲೇ ನಾಳೆ ನಿಮಗ ನಾ ನೀ ಅರ್ಥ ಅಥ ಮಾಡ್ಕೊ ನೀ ಮೊದಲ
ನಿಮ್ ದೋಸ್ತನ್ ಫೋನ್ ಲೇ ನನಗ ಹಚ್ಚುತ್ತೇನೆ
ಹ ನಿನಗ ಹಚತ್ತೀನಿ ಅವನು ಅವ್ನ ಕಬಡ್ತನಿ ಟಾಸ್ಕ್ ಆಕಡೆ ನಿನ್ನಗ ಬರ್ತಾವ ಇ ನಮ್ ದೋಸ್ತ ಗ ಬರ್ತವ ಹಿಂಗ ಅಂದೆ
ಹ ಹಿಂಗ ಅಂದೆ ಹ ನಾ ಎಲ್ಲಿ ನೀನು ಹೋಗಿ ಅವನಿಗೆ ಹಚ್ಚತೀನಿ ಅನ್ಕೊಂಡೆ ಇಬ್ಬರು ಮಾತಾಡ್ಕ ಕೊಡ್ತರೇನ
ರೀ ಹಂಗಂದ್ರೆ ನಾ ಎಂಗ ತ್ರಿ ಬೈ ತಗೋ ಬೈ ಇನ್ನೇನ
ಇಲ್ಲ ನಂದನಕ್ಕ ಇ ನಂದನ್ ಕಂಪ್ಲೀಟ್ ಆಗ್ಬಾಕಲ್ಲ ಒಂದಟ್ಟು ಮತ್ತ ಆ ಕಡೆ ಹೋಗಿ ಕೂತ್ರಿಲ ಅ ನಾ ಏನ್ ಮಾಡ್ಲ ಇಲ್ಲಿ ಗಂಟಿ ಹೊಡ್ಕೊತ್ ಕೂಡಬೇಕತ್
ಆವಾ ಸಧ್ಯನೇ ಬ ಬಂದಿಲ ಅಂತಪ್ಪಾ ಏನೋ ಅಮೌಂಟ್
ಅದ ಗೊತ್ತಿಲ ಅದ ಹೋಲಿ ವರಂಗವ ಬರಂವ ಗ ಯಾರ ಒಡ್ಲಿ ಈ ಮಗಳ ಆರೋಗ್ಯಳಗ ಸಬ್ಮಿಟ್ ಮಾಡ್ಕೊಳಕ್ ಕುಂತ್ತಿದ್ದೆ ಹ ಈಗ ಈಗಂತ್ರು ಬಿಳದಂತ ಅನ್ಸ್ತ ಹೇಳಕ್ ಆಗಲ್ಲ ಈಗ ತಪ್ಪ್ ಮಾಡಿದರ ಮಾಡಿದ ಚೆನ್ನಾಗಿಗತ್ತ
ಹ್ಮ
ಹ ಎಕಡೆ ಹೋಗಲ್ಲ ಸಂಜೆ ಕ ಟೀ ಹಗಿ ಸ್ನಾಕ್ಸ್
ಎಲ್ಲಿ ಹೋ ಮರ ಅಂತ ಪರಿ ದೊಡ್ಡೆ ಬಂದಿಲ್ಲವು ಸ್ನಾಯಕ್ಸ್ ಸಿಗಸ್ತಿಲ್ಲ ನವು
ಹ ಹಾ ಹಾ ಹಾ ಹ ಯಾರಾರ ಸಿಕ್ಕರು ಅಂದ್ರ ಅಲ್ಲ ಯಾರಾರ ಸಿಕ್ಕರು ತಿನ್ನದಿ ಬುಡವ ಅದಿ ಅಲ್ಲಪಾ ಯಾರನ್ ಸಿಕ್ಕರು ಹೋಗ ಇ ದಿನ ಬಿಡಾವಿದೆ ಇ ಹ ಗೊತ್ತತ್ತುೂ ರ ಮರ ಹೆಂಗಿಲ್ಲ
ಅಲ್ಲ ಹಂಗಿದ್ರೆ ಒಂದ್ ದಿನ ಅವತ್ ತಿರ್ಸ್ರ ಒಂದಿನ ನಾು ತಿಿಸಬೇಕಲ್ಲ
ಹಂಗಲ್ಲ ಹಿಂಗಿಲ್ಲ ಅಲ್ಲ ಹೆಂಗ ಗೊತ್ತತ್ತು ನಿ ಅವರು ತಿನ್ಿಸತಾರ ತಿನ್ಸ್ಬೇಕ ಅಂದ್ರೆ ಎ ಹ ಮ ಅಲ್ಲ ಇಸ್ತಾರ ಮಾಡೆಲ್ಲದ್ ಬೇ ತಿನ್ಸಿಿಸ್ತಾರ ಹೋಗಯ ತಿಂತ ಬರಕ್ ನೀನ್
ಅದೇ ಅದೇಪ್ಪಾ ಒಂದ ಒಂದ್ಸಲ ಅವ್ರ ತಿಸಲ ಒಂದಲ ನಾ ಎನ್ಸಬೇಕಲ್ಲ
ನಾವವು ರಾತ್ರಿ ತಿನ್ಸಿದ್ರೆ ನೀವು್ ಒಂದಸಕ್ ತಿನ್ಸದ ಆಾಗಲ್ಲ
ಏ ಹಂಗಂಗ ಗೋಬ ಅಪ್ಸರ ಸರ ಎಲ್ಲೂ
ಅವಸತಿಗಾರನು
ಹ್ಮ್ ಅಷ್ಟೇ ಒಂದಲ್ಲ ಎಡ್ಸಲ
ಅದಕ್ಕೆ ಒಂದ್ ಚಲೋ ನಾ ಈಗ ಜೂನಿಯರ್ಸ್ ಬರ್ ಈ ತರ ಎಲ್ಲಾ ಫೋಟೋ ಹಾಕ್ ಚಲೋ ಸೆಲೆಕ್ಟ್ ಮಾಡಿ ಕೊಡ್ತನಿ ಅಕ್ಕಿ ನಿ ಚತ್ರರಿಗಡ ಕೊಂತ ಹ ನೀವ್ ಅಪ್ಪ ನಿನಗ್ ನನಗ್ ಸೇರೆ ಉಡಿಬೇಕು ನೋಡು ಇದ್ದಲ್ಲಿಗ್ ಬಂದು ಆ ಅವತ್ ಅವತ್ ಯ ಯಾರು ಅಂದ್ರಲ್ಲಿ ಅಿಕ ಅಂತಂದ್ರಲ್ಲಿ ಅಪ್ಪ ನೆನ್ಪ ಊ ಬಂದ ಯಾರ ನಿಮ್ಮ ಅಂದಾಳೆ ಯಾರಂತ ನೋಣ ನಮ್ಮ್ ಮಂದಿಗ ಈಗ ಒಬ್ಬ ಹುಕ ಅಂಬಬ ಬಿಡು ಲಗ್ನ ಮಾಡಿದರಯತ ಅಂತಂದ್ರ ನೋಡ
ಎಲ್ಲ ಬವುದೇ
ಯಾರ ಅಂದ್ರರು ಮತ್ತಾಗಂದ್ರಪ್ಪಾ ಯಾರ ಅಂದ ಹ
ನ ಮೌನ್ ಎಂದರ ಬಕ್
ಯಾರಾರು ಇದ್ದಿಲ್ಲಷ್ಟ ನಾನು ನೀ
ಹಾ ನಾನು ನೀನು
ಪರ್ತಲೆ ಬರ್ತುಮ್ಮಂಬರ ಮನೆಗ್ ಹೋಗಿದ್ರು ನೋಡಿ ಕ್ರಿಕೆಟ್ ಆಡಾಗ
ಹಾ
ಹ ಅವತ್ತೇ ನಿಮ್ಮವ್ವ ಮತ್ತ್ ರೂಪತಿ ಇಬ್ಬರು ಇದರು ಅವಾಗ ಅಂದ್ರ ಇಬರು
ಹ
ಹ ಅದಕ್ಕೆನ್ ಚಲ್ಲೋಡಿ ಉಡಿಿಕ ಬಿೂಡ
್ಮ್ಮ್ಮ ಹ್ಮ್ ಸಿಗ್ಬೇಕಲ್ಲ ಪ
ಹೌ ಸಿಗ್ತದ ರೋಗ ಚಟಐತೆ
ನೋಣಂಬೈಿ ಅದ ಕೇಟ್ರೀವ ನಮ್ಮ ಅಳದುಕ್ಕೆ ಸಕ್ಕ್ರ ಪಾಡ ಅಳದು
ಮಾಡಬಡಂತಳಂತ ಮೆಸೇಜ್ ಮಾಡಲ್ಲ ಅಂತ ಮತ್ತತ್ ಅದಕ್ಕೆ ಟ್ರೈ ಮಾಡಂತ
ಈ ಹೇಳ ಕಲ್ಲ ಟೈಮ್ ಬರತ್ ನಮಗನ್ ನಾನೆ ಬರದ ಏನರದನ್ ಯಾರಿ ಗೊತ್ತ
ಹ್ಮ್ ಹ್ಮ್ ಇನ್ನ ಆಸೆ ಇಟ್ಕೊಂಡ್ ಕುಂತ ಅಂತ
ಆಸೆ ಎಲ್ಲನ್ ಆಸಿನ ದಿನ ಯಾವ
ನೀನು ಆಸೆ ಹೋಗೇ ಅಲ್ಲ ನೀನು ಆಸೆ ಹೋಗಿ ಅಲ್ಲ
ಏನ ಜೈಗದನ ಆಸಿ ಸಲ್ತಲ್ಲ
ಅದ ಕುತ್ತ ಯಾವಾವ ಸ್ಟೋರಿಗಳು
ಹ ಹಣ ಇ ಇಡ್ಲ ಒಂದ್ ನಾಕ್ ನಾಲ್ಕು ತಿಂಗ್ಳ ನೋಡಿ ಸ್ಟೋರಿ ಇವು ಹಂಗ
ನಾಲ್ಕು ತಿಂಗಳು
ಹ್ಮ್
ಹಾ ಹ ಇವತ್ತು ಸ್ಟೋರಿ ಇಟ್ಟಿಲ್ಲ ಏನ್ ಇಟ್ಟಿಲ್ಲ ಸ್ಟೋರಿ
ಅವ ಇಟ್ನೊ ಮಾರಾಯ್ ಅವ ಸ್ಟೋರಿ ಬೇರೆ ಅವ ಸ್ಟೋರಿ ಬೇರೆ
ಎಲ್ಲ ಸ್ಟೋರಿ ಬಂದೆವು ಬಏನ ಸ್ಟೋರಿ ಇಟ್ಟಿಲ್ಲಂದ
ಎರಡ್ ಟೈಪ್ ಇರ್ತಾವ ಸ್ಟೋರಿಗಳು ಕಾಮನ್ ಆಗಿ ಇಡೋದ್ ಬೇರೆ ಅಂತವ್ ಬೇರೆ
ಹ್ಮ್ ಆ ಟೈಪ್ ಯಾವ ಗಿಡ
ಪೋಸ್ ಆ
ಆಟೈಪ್ ಇಡೋದು ಯಾವಾಗ ವೀಡಿಯೋ ಬಿಟ್ಟಿದೆಲ್ ವೀಡಿಯೋದಾಗ ಏನದ ಅಂತ ಬುಟ್ಟಿ ಹೇಳದು
ನಾ ಅಲ್ಲಿ ಹೋಗಿನಪ್ಪಾ ಹೋಗಿನಿ ಅದಕ್ಕೆ ತಕ್ಕೊಂಡಿನಿ ಫೋಟೋ ಅಂತ ಬೋರಗರ್ಬೇಕ
ಅಣ್ಣಾ ಸ್ವಲ್ಪ ಅಲ್ಲಿ ಯಾರೋ ನಿನ್ ಅಂತದ್ದು ಪಿಂತದ್ದು ಇದ್ರ ಇದು ಮಾಡಬೇಕಪ್ಪ
ಹ್ಮ್ ಗಿಡ್ತಾರಲ್ಲ ಯಾರ ಸ ಸರಿಟಿಸ್ ಗೊಳ್ ಯಾರೆಲ್ಲ ಯಲ್ಲೆಲ್ಲಿ ಹೋಗಿರ್ತಾರ ಆ ಟೈಪ್
ನಾನ್ಏನಾರ ನಿಂತಿರ್ಬೇಕು ವಿಡಿಯೋ ವೀಡಿಯೋ ಮಾಡಿರ್ಬೇಕ್ ಹೊಡೋಗ್ ನಾ ಬರ ನಾನ್ ನೋಡ್ಕ್ಯಾಂತ ತುಂತಿನಿ ಅದ ಏನಿಲ್ಲ ಬರ ಕಸ ಆಯ್ತು ಗುಡ್ಡ ಆಯ್ತು ಅರೆೇಮ್ಮ ಇದೇ ಯಾಕ್ ಇಟ್ನಪ್ಪ ಅಂತ ನಾ ಅನಕುಂತಿನಿ ಮುಂದು ಫೋಟಾ ಇಟ್ಟ ಹಿಂದ ಅದು ಇಟ್ಟಿದಿ ಗಾಬರಿ ಆಯ್ತು ನಂಗ
ಎಂಗ ಫೋಟೋ
ಊಟ ಚೊಲೋನೇ ಅದ ಮನ್ನೇನೆೇ ಹೇಳಿಲ್ಲ ಚೊಲೋ ಆದ ಅಂತ
ಎಡಿಟ್ ಮಾಡನೆಲ್ಲ ಅದಕ್ಕೆ ಕಾಣಡ್ತಾ ಇಲ್ಲಂದ ಪೂರ ಜಾತ್ರಿ ಜಾತ್ರಿ
ಎಲ್ಲ ಎಲ್ಲ ಈ ಆಯ್ತಾಯ್ತು ನೀವು ಫೋನ್ ಹಚ್ಚಿಗೆಸಿ ಹಚ್ಚುತ್ತಲ್ಲೇ ಇಂದ ಗಡಿ ಏಳಕ್ಕ ಅಂಗ ಹಚ್ಚತ್ಯಾ ಚಾ ಗೀ ಕುಡಿ ಅರಾಮ್
ಹ್ಮ್ ಹ್ಮ
ಹ್ಮಇಡ್ಲ್ಯಾ
ಹ್ಮ್
ಇನಾ ಎತ್ತನ ಏನ್ ಮಾಡ್ತಾನ ಅವ ಒಬ್ಬವ ಅಂತವನೇ ಆನ್ ಆಯ್ತು ಇಡು
ಹ್ಮ್ಮ ಹಾ